ಹಾ ಹೇಳ್ರಿ
ಹೇಳ್ಬಕ್ ನೋಡ ಏನ್ ಮಾಡಡಗತಿ
ದಾರವಾಹ ರಾಣಿ ದಾರವಾಾಯಕರ
ನೀನು ಧರ ನೋಡತ ನೋಡಂಗ ಅದ
ಏ ಮನವ ಮನ್ಸ್ ಬರ್ರ ನಮ್ ದಧಾರ ಚಲುೂ ಆಗದ ಇಡಕ್ ಚಾಲು ಆತವ
ನಿಮ್ದ ಯಾವ್ದಾರ ಮತ
ಇೊಳ ಹತದ ಇದು
ಜಿ ಕನ್ನಡ ನಿಮ್ದು ಹ್ಮ್ ಹ್ಮ್ ನಾ ಅದೂ ಇದನಲ್ವಾ ಯಾವ್ ಚೆಂದ ಇರ್ತಾವ ನೋಡ್ಕೋತ ಹೋತಿವಿ ಅದ್ರ ಸಣ್ಣ ಕಾಣ್ತ ಅದ ನೋಡ್ತಿವಿ ಅದ ಇದ್ರಾಗ ಸಣ್ ಕಾಣ್ತ ಅದು ನೋಡ್ತತಿ ಇದ್ರಾ ಚಕಣಂತ ಇದದು ನೋಡ್ತಿವಿ
ಹ್ಮ್
ಒಂದೇ ಅಂತೇನಿಲ್ಲ ನಮ್ದು
ನಾವೇ ನೋಡಪಾ ಒಂದ್ ನೋಡ್ದೇ ಅಂದ್ರ ಅದಕ್ಕೇ ನೋಡ್ಕೊತಿ ಹ್ಮ ತನ್ನಾನ
ಚನನ ಮಾತಾಡ್ಲಕತ್ತಳ ಮುಕೊಂಡಳು ಈಗ ಎದ್ದಾಳ ಮಾತಾಡ್ಲತ್ತ ತ್ತ
ಆದ್ರೆನೋರು
ಯಾರು ಹ್ಮ ಹೋದ್ರರು ಕೊಟ್ಟ ಬ್ಲೌಸ್ಕೂಲ್ಕ್ ಬಂದಿರೋರು ಕಟ ಕೆರೆ ಹೋದರು
ಹ್ಮ್
ತಿಲ್ ಅದ ಮನಿ ಮೂಲಗ್ ಮನಿ ಮೂಲಗ್ ಅಚ್ಚಕ್ ಮೂಲಗ್ ಈಚ್ಚಕ್ ಮುಲಗಲ್ಲ ಅಚ್ಚಕ್ ಮುಲಿಗ್ ಅಡಕನ್ ಸೈಡ್ ಮೂಲಗ್
ಹ್ಮ್ ಪೂಜಾ ಮಾಡ ಮನ ಬೇಲೆ
ಕಡೂ ಹೋಗಂಗಿಲ್ಲ ಅಷ್ಟು ದೂರ್ನುೂ ಹೋಗಂಗಿಲ್ಲ ಅದೇೈನ್ಗೆ ಬರ್ತದಕ ಮುಲಿ ಬರ್ತದ ಕಡೆ ಇವ್ರದ ಇಿಲ್ಲ ಸ್ಟ್ ಎರನೇ ಮೇನೆ ಬರ್ತದೆ
ಹ್ಮ್ ನೀವೇನ್ ಮಾಡ್ಬೋಕ್ ಸಂಜೆಗೆ
ನೋಡದು ಏನಾರ ಒಂದ್ ಮಾಡ ಹೊಗಳತ್ತ ಉಂಡಾರ
ಹ್ಮ್
ಮಾ ಈ ಕಾಕಾ ಇದ್ರೆ ರೋಿಪಾತಿ ನಮ್ದ ಕಾ ಇಲ್ಲಂದ್ರ ನಾ ಆರಾಮಾಗಿ ಏಾರ ಮಾಡ್ಡ್ಸಿವ್ ಕಡೆ
ಸುಹ
ಕಾಕಾ ಇದ್ರ ನೋಡಿ ರೊಟ್ಟಿ ಚಪಾತಿ ಕೇಳೋವ ಅವ್ರೆ ನಾವೇಏನ್ ಉಪ್ಪಿಟ್ಟ ಆಯ್ತು ಉಪ್ಪಿಟ ಅವ್ಲಕ್ಕಿ ಆಯ್ತಾ ಅವ್ಲಕ್ಕಿ ಯಾವ್ದೋ ಒಂದಂದು ಬಾತ್ ಪೀಟ್ ಮಾಡ್ಕೊಂಡು ತಿನ್ ಮಕೊಬಿಡ
ನೂಡಲ್ ಸಗು ಸಂ ಮುಜೆ ನೀ
ಯಾರು ತಿಂದಾರಕಬ್ಬಕ್ಕೆ ತಿಂದಾರ ಒಂಚೂರು ನಾವೇನ್ ತಿಿಂದಿಲ್ಲಕ್ಕೆ ಒಬ್ಬಕ್ಕೆ ತಿಂದ ಚೆಂದಿಲ್ಲಂದೊಳಗಿ
ನೀವು ಹೆ್ಯಾಂಗಾರಂದ್ರ ಖಾರ ಮಾಡಿದ್ರ ಖಾರಾಗದತ್ತಾರ ಸಪ್ಪು ಮಣಿನವತ್ತ ಸಪ್ಪಗ ಆತಿತ್ತಾರತ್ತ
ಯಾರು
ಇದು ಸಾನು
ಹ್ಮ್ ಇವ ಹೋಗಲ್ಲವಾ ಇದು ಈ ನೂಡಲ್ಸ್ ಹೋಗಲ್ಲಿನ ಆ ನೂಡಲ್ಸ್ ಓತದ ಇದು ಹೋಗಲ್ಲ ನಮ್ಗ ಹಾ ಮ್ಯಗಿದ ಹತದೆ ಇದು ಹೋಗಲ್ಲ
ನನಗೆ ತಂದು್ ಕೊಟ್ಟಿರಿ ನೀವು್ ವಾಪಸ್
ಮತ್ತೆ ಒಂದ್ಲ ಮಾಡ್ರ ಹ್ಯಾಂಗ ಇರ್ತದ ಗೊತ್ತಿಲ್ಲಲ್ಲ ತಂದಿದ್ದನ ಡಿ ಮಟಿ ನಿನ್ ಜೊತಿ ಬಂದ
ಅದೇ ಅದನ್ ಮಾಡಿ ನಮಗ ಹೆಂಗ್ ಬೇಕಂದ ಪಾನಿ ಹಾಕೊಬೇಕದು
ನಮ್ಗೆ ಇಷ್ಟ ಆಗ್ಲಿರೋದು ಬಿಡ ನೀವ ಮಾಡ್ತೀನ ಅಂತನ್ ಕೇಳ್ವ ಮಾಡ್ ತಿನ್ನ ಕೊಟ್ ನಿನಗಂಬಳ ತಿನ್ನಲ್ಲಿದ್ದು ಯಾರು ಅದಕ್ಕೆ ಮತ್ತ ಉಪ್ಪಿಟ್ಟ ಮಾಡದ ಮುಂಜೆಾನ ಉಪ್ಪಿಟ್ಟ ತಿಂದ್ರು
ಈಕ ನಮ್ ಸಾನವತ್ ಇಲ್ಲಾರ್ರ ಹೋದಳೋದು ಉಳಿತತದು ಜಗ್ಗಿ ಮಾಡಿದ ಇದನ ಮಾಡೋದ್ ನಾವ ಅಂತ ತಗೊಂಡು ನಿಲ್ಲ ನೋಡರ್ ತರಲ್ಲಿ ನಿ ಸೊಪ್ಪಾ ಹುಡುಗುರುತ್ತ ತ ತ
ಅದ ಬಡದ ಕಳಸ ಹೇಳ್ತೀರಿ ಬಡ ಹ್ಮ್ ಬಡ್ದ್ ಕಳಸ್ಕಾರ ಮಾತಾಡ್ಬೇಕಂತ ಹೇಳಿನಿ ಮತ್ತ ಅದೇ ಮಾಡ್ತೀರ್ ಬಾಜಿ ಉಟ್ಕೊಂಡೆ
ಹ್ಮ
ರುನಿಗ್ ಹೋಗಬಡ ನೀ ಹೇಳ್ತೀನ
ನನ್ನ ಬಾಲಾ ಅವ್ರು
ಹ್ಮ್ ಎ ಸುಮ್ರ ಕುಡ್ತಾರ ಸುಮ್ನೆ ಕುೂಡಂಗ ಇಲ್ ನಡವರ್ಕ ಡಿಸ್ಟರ್ಬ್ ಮಾಡ್ತಾರ
ಬಾಯಿ ಬತ್ತ ಬಿಡಿ ಕತ್ತನ ಹೆಂಗ್ ಮಾತಾಡಬಾಗನ ಹ್ಮ್
ಬಂದೋಬಸ್ವಾ
ಇಲ್ಲ ಹೊಸಲಗ್ ಹೋಗ್ಯಾರ ಎಲ್ಲಿಗ್ ಹೋಗ್ಯಾರ ಯಾವಾಗ ಬರ್ತಾರ ಹ್ಮ್ ಪೂರಾ ಮಳೆ ಬಂದದ ಅದ್ ಪೂರ್ ಖುಷಿ ಆಗ್ಯದವರಗ ನಂಗ ಏನ್ ಮಾಡ ಅಂತ ಕಬ್ಬಿಗೆ ಮುಟ್ಟಾತ ಬಿಡ
ಹಾ ಮೂರ್ ವರ್ಷ ಇರ್ತದೆ ನನ್ ಕಬ್ಬ್ಯಾಸ ಎ ಮಯಷ್ಟ ದಿನತ ಹ್ಮ್ ನಿಚಿಂತಿನ ಮೂರು ವೋಷ
ಹ್ಮ್ ಅಂಬ ಸೌಕರ್ತನ ಇದೇ ವರ್ಸ ಅಚ್ಚ
ಬ್ಬಾ ಚಳಕ್ಕೆ ವೇ ಹ
ಹಬ್ಬದ ಅಲ್ಲಿನುೂ ನಮ್ಮ ಪಟ್ಟೆಗದ
ಹ್ಮ್
ಕೊಂಡ ಏಯ ಆಕಿನ ಇಟ್ಕೊಂಡ್ ಹೇಳಲ್ಲ ಮತ್ತ ನಮ್ಮ ಕಬ್ ಬ ಫೋಟೋ ಅದ ಪಾಪ ಹ್ಮ್
ಸಾಧನೆ ಮಾಡ್ಯಾಳಕ್ಕೆ
ಸಾಧನೆ ಮಾಡಿ ಯಾರಿಾರಗ್ ಇನ್ಕಮ್ ಮಾಡಳಲ್ಲ ನಮ್ ಮಾಡ ಹೋಗಪ್ಪಾ
ಹ್ಮ್ ಅದೇ ನಿಮ್ಮ್ ಅಣ್ಣ ನಿಮ್ಮ ಅಣ್ಣ ಕೊಡ್ತಾರತ್ತವರು ನಿಮ್ ತಾಮ ಹೊಲ ಇದು ಅದು ಮಡ್ಡಿ ಇಟ್ಕೊತರತ್ ಹ್ಮ್ ಇಟ್ಕೊಂಡ್ರಟ್ ಬಿಡ ಲೇಔಟ್ದು ಪ್ಲಾಟ್ ಹಾಕ ಪ್ಲಾಟ್ ಹಾಕೋ
ಅಲ್ಲಿ ನಡಿತ ಫ್ಲಾಟ್ ಹಾಕದ್ರ
ಹ್ಮ ಗಮ ಪ್ರಾ ಕ
ಹ್ಮ್ ಅಲ್ಲೇ ಆ ತೋತಾರ ಅಂದ ಹಳ್ಳ ಕೇಳಳಗತಿನ
ಯ್ ಮನಸ್ ಮತ್ ತೋತಾರ ಕ ಅಂಬ ಸೌಕರ್ ತಾಕ ಇದ್ದಾಗ ಏಟಕ ಕೇಳನಂತ ಇಪ್ಪತ್ ಲಕ್ಷ ರೂಪಾಯನ ಮನಿ ಕಟ್ಟ ಚಂದ್ರ ಕತ ಈ ಕೊಟ್ಟಿಲ್ಲ ಪೂರಾ ಜಾಗ ತಗೋಬೇಕಂದ ನಾವು ಖುಲಾ ಇದ್ದೀ ಜಾಗ ಒಟ್ಟು
ಕುುದ ಜಾಗ ತಗ ನಾ ಏನ್ ಮಾಡತಾರೆ ಮುಂದ ಅ ಕೇಳ
ಅವನಿಗೆ ಮಕ್ಕಳು ಐದ್ ಮಂದರ ಅವನಿಗೆ
ಹ್ಮ್ ಹ್ಮ್
ಐದ್ ಮಂದಿ ಗನ್ಸ ಮಕ್ಕಳ ಅವನಿಗೆ ಹ್ಮ್ ಹ್ಮ್ ಈ ಮೂವರದ ಆಗ್ಯದ ಇನಿಬ್ರರ್ದ್ದದ ಆಯ್ತು
ಹ್ಮ್ ಹ್ಮ್
ಹ್ಮ್ ಈಗ ಅದಕ್ಕೆರ್ತು ಮಗ ಇ ತಂಗಿ ಬಟ್ಟೆ ಹಾಕ್ಲಕ್ಕತ್ತಾನ ಇಗ
ಹ್ಮ್ ಹ್ಮ್ ಸುನೂಲಿಂದ ಅದನಲ್ಲ ಟಿಪ್ಪರ್
ಮತ್ತೆ ಇವ ನಿಮ್ ತಮ್ಮ ಯ ಇಬ್ರು ಒಮ್ಮೆ ತಗೊಂಡ್ರ ಇಲ್ಲ ಇಟ್ಟಂಗ ಹ್ಞ ತಂಗ ರಕ್ಕ ಅವ ಬ ಮಕ್ಕಾ ಹ್ಮ್ ತಕಾರಗ ನಡಿತತದವ ಹ ಹೆಂಗ್ ಕೊದರ್ನು ನಿಮ್ ತಮ್ಮನು ತಗೊಲತ್ತ ನಿಮ ಕಾಕಾ ಏನ್ ಮಾಡ್ತ ರ ಜೈಸ ಭ ಹ್ಮ್ ತಗೊಂಡ್ ಅಲ್ಲೇಲ್ಲಿ ಒಟ್ನಾಗ ಬಿಡುವ ತೊಂದ್ರ ಏನ್ ಮಾಡ್ತಾರ
ಹ್ಮ್ ದೌಖಾನಿ ಹೋಗಬಂದ ನಿನ್ನೆನ ದಖಾನಿ ಹತ ನಂದೆಲ್ಲ
ತೊಂಬಂದ್ರಲ್ ಗೋಲಿಗೋ ರಾತ್ರಿಗೆ ಇದ್ದಿದ್ದಿಲ್ಲ ಹೋಗ್ ಬಂದ್ ಹಯ್ಕೊಂಡ್ರ ಹ್ಮ ಹಾರಟಿಂಗ ಗೋಲಿಗೋಳ
ಹ್ಮ್ ಹ್ಮ್
ನಾಳೆ ಓ್ತನ ಅಂದ ಅದ ಒಂದ್ ತಿಂಗ್ಳ ಬಿಟ್ಟು ಬಾ ಅಂದರಲ್ಲ ಚ ಮಾಡ್ಲಕ್ಕ ನಾಳೆಗ್ ಹೋಗಿ ಮತ್ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬರ್ತಾರ ಓ
ನಾಳೆಗ್ ಹೋತ್ರಿ ಊರಿಗೆ ನ ಒಮ್ಮೆ ಸೋಮಾರು ಹ್ ಊರಿಗೆ
ಮ ಮವತ್ತೆ ಮತ್ತೆ ಇವ ಸಾಮಾರ್ ಹೋಗಗೆ
ಮುಂಜಾನೆ ಹೋಗಿ ಬರಲ್ಲ ಬರದ ಆತ್ಲ
ಬರ್ತೀವ ರಾತ್ರಿ ಕರಿ ಹಾರದ ಕೆೇಶದ್ ಸಾಲ ಅದ ಬಿಟ್ಟು ಹೋಗ್ ನೆ ಹಕ ನಿ ಮಲ್ಲೆ
ಹ್ಮ್ ಹ್ಮ್
ಶಾಲಿ ಕಳಸಿ ಹೋಗುತ್ತಿವಿ
ಹ್ಮ್ ಕರಿ ಹರದ್ ಬರ್ತಾರನ ಇಲ್ ನೋಡು ಕರಿ ಹರದ್ ಬರ್ಲಕ್ಕ ಬರ್ತದನ ಇಲ್ ನೋಡೋದು ಪ
ಕರಿ ಹರ್ದೇ ಬಂದಿ ಮತ್ತತ್ ಮೂರ್ ವರ್ಷ ಆಯ್ತ್ ಕರಿ ಲೆಕ್ಕ ಹಡ್ರು ಹ್ಮ್ ಊರ್ ಬಿಡ್ಬೇಕಾದ್ರ ಕರಿ ಹರ್ದಿ ದಿನಾನೇ ಬಿಟ್ಟು ಊರ್ನು ಹ್ಮ್
ಹ ಮತ್ತ ಯರ್ದ ಮರದ ಮಲ್ಲಿಗೆ ಹೇಳ್ಬಾರ್ದ ನೋ ಅರ್ಧ ಮರ್ದ ಮಲ್ಲಿಗೆ
ನೀವ್ ಅರ್ಧ ಮಕೊಂಡ್ರನು
ಮುಕೊಂಡಿದ್ದ ಎಚ್ಚರ ಆಯ್ತು ಇವ್ರ ಎದಕ ಎಬ್ಬಸದ್ರು ಈ ಎಚ್ಚರ ಆಯ್ತು ಹದನೈದನೇ
ಅದು ಜೀವನ ಸಮಾಧಾನ ಆಗಲ್ಲ ಸಿಡುಪುಡಿ ಸಿಡುಪುಡಿ
ಹಾ ಮೂರವರೆ ನೋ ಮೂರ್ವರೆರಿ ಮಕ್ಕೊಂಡನಿ ಮೂರ್ ನಲವತ್ತೈದಕ್ಕೆ ಎಬಷರೆ ಅ ನಿದ್ದೆ ಹಂಗ ನಿದ್ದೆ ಆಗ್ಲಿಲ್ಲ ಅಂದ್ರೆ ತೀರಾ ಸಮಾಧಾನ ಇರಲ್ಲ ನಮ್ಮ ಮದ್ಲೆ ತಿಲಿವಜ ತಲಿವಜದಂಗ ಸಮಾಧಾನ ಇರಲ್ಲ ಬರೆ ಆಕಳಿಕೆ ಬರ್ತಾವ
ಅಾಕೆ ಜ್ಯೋತಕ್ ಕೆಲ್ಸ ಕ ಅಂತಿರ ಜ್ಯೋತಕ್ ಬಂದಳನು ಅಕಿ ಜೋತಿ ಅಕ್ಕಂಗ ಅಂತ ಹೇಳಿ ಹತ್ತು ಸಾವಿರ ದೊಡ್ಡ್ದಲ್ಲ ಅವರು ಪಟ್ಟ ತಾವಾಗರ ಜಗಳ ಆಡ್ತಾರ ಅವರು ಅಕೆ ಎರರಡು ದಿನ ಮೂರ್ ಮೂರ್ ದಿನ ಯಕಡ್ರ ಓದತಾರ ಅವರು
ಹ್ಮ್ ಈಗನ ಮ್ ಕೂಡ ಬಿಟ್ಟಾನ ನಲ್ಲ ಮನೆೆಲ್ಲ ಔಷದಿ ಹಾಕ
ಎಲ್ಲಾ ಹಂಗೆ ನಡ್ದರ್ಕ್ ಎರ ತಿಂಗಗಳು ಮೂರ್ ತಿಂಗ್ಗಳು ಬಿಡ್ತಾರ ಮತ್ತತ್ ಚಲ ಮಾಡ್ತಾರ ಅವ್ರ
ಹ್ಮ್ ಚಲ ಮಾಡ್ರ್ ನ ಅವ್ರ ಅವ ಯಾರ ವಹಸ್ಕೊಂಡಿದ್ ಮಾಡ ಹೋಗಬೇಕಕ್ತದ ನಮ ಜಗಳ ನಮ್ ನೂರ ಎಂಟ ಇರ್ತಾವ ಅವ್ರದ ಏನದ ಅವ್ರದ ಮುಗಿಸ್ಬೇಕಕ್ ಹಚ್ಚದ್ಮೇಲೆ
ಸುಮ್ ಅದಕ್ಕೆ ಮತ್ ಹಚ್ಕೇಶಂದು ನಾಳಗ್ ಬಿಟ್ರು ಮಾಡಿದ್ರು ಆಗಲ್ರಿ ವಹನಿ ಮಾಡಲ್ರಿ ವಹನಿ ಅಂದ್ರ ತ ರಬ ಆ ಮಾಡಾರಿ ಅ
ಹ್ಮ್ ಅದಕ್ಕೆ ಯಾಕಂದ್ರೆ ಮನೆ ನೀನೇ ಎಲ್ಲೋ ಮನಿ ಕೆಲ್ಸದ ಹೇಳಿದ್ದೇದ
ಅವ್ರಿಗೆ ನೋಡಂತ ಅಂದಿದ್ದೇನ ಯಾಕಂದ್ರ ಅವ್ರರು ಬಳ ಯ ಮಾಡ್ಲಕ್ ಹೋತಾರ ತಂದಿಳೋನಕ್ ಜೊತೆ ಅ ನಾಕ ಈಗ ಅದನ್ನ ಹೇಳಿ ನ ಜೊತೆ ಅ ನನ್ಗ ಅಂತಲ್ಲ ಯಾರ ಹೋತಾರ ಅಂದಿದ್ದಿ ಅದಕ್ಕದ ಕೇಕೊಂಡು್ ಹೇಳತ ಅಂದಿದ್ದೆನಾಾಕಿ
ಹ್ಮ್ ಅದ ನೀ ಇಲ್ಲಾರ ಯಾರ ಬರ್ಲತ್ತ ಅಂದ್ರೆ ಅದಕ್ಕ ಮತ್ ನೆನ್ ಬತ್ತ ಅಲ್ಲೆನ್ ನಿಂತಾಗ ಜ್ಯೋತಿಗಾರ ಹೇಳ್ಬೇಕಿಲ್ಲಲ್ವಸ
ರು ಒಬ್ಬಕ್ ಬರ್ತೀನಂತ ಹೇಳ ಹೋಗೇಳ ಮುಂದ ಬಂದೇ ಇಲ್ಲ
ಹ್ಮ್ ಹ್ಮ್ ಹ್ಮ್
ಅಕನ್್ರ ಮುಂಜಾನೇ ನ ಬಂದ್ಬೇತತಿ ನಂದ್ರ ಬಂದೇಲ್ ಅವರು ನೀ ನೀನ್ನಿನು ಒಬ್ಬಕ್ ಹೇಳುವ ಹೇಳೇತ್ತ ಬರ್ತೀನ ಅಂತೇಳಿ ಇನ್ನ ಬಂದಿಲ್ಲತ್ ನಾ
ಹ್ಮ್ ಇ ಕೆಲ ಡಿಮೆ
ಹ್ಮ್ ಅದ್ಗ ಸುಮ್ ತಿರ್ಗಾಡ್ಕೋತ್ ಬರ ಕಡಿ
ಏನ್ ಮಾಡಳಿ ಬಂದ್ ನಲ್ಲ
ನಾವವು ಬಂದೆ ಒಂದು ದಂಪಾದಳಿ ಎ ಬಸ್
ನಿದ್ದೆ ಬೇರೆ ಹೊಂಟಂಗ್ ಅಲತ್ತದ ನನಗೆ ಸುಮ್ಮನೆ ಎಲ್ಲಿ ಈಗ ಅಲ್ಲಿ ಇ ಮತ್ತತ್ ನಡ್ಕೋತ್ ಬರೋಗ ಅವ
ನಮ್ ಸುಪ್ರ ಕರ್ಕೊಂಬಂದಿದ್ದಿ ಹಾರ್ ಶೌಲಿ ಬಟ್ಟಿ ಎಣ್ಣಿ ಯಾಕ ನಂದಂಗಕಾಯಯತರ್ ಬರರಿ
ಈಗ ಯಾವಾಗ ಹೋಗಿಬೇಕು ಈಗ ಯಾವಾಗ ಹೋಗಿಬೇಕು ನೀ ಇಲ್ಲಾಂದ ನಾಳೆಗ್ ಹೋಗಿ
ಹೊಸನ್ ಎನ ಆಯಕಲ ಬರೀ ಅಂಡರ್ವೇರ್ ಬನ್ನಿನ ಸುಪ್ರಾನ ಎರಡು ಸ್ಕೂಲ್ ಯುನಿಫಾರ್ಮ್. ಹಂಗಿಗಗಳು ಹ್ಮ್ ಯಾಕೆ ಸಾನುನು ಮತ್ ಒಗ್ದಿವವಿ ಹವಲ್ಲಾ. ಇವನೇ ಹಾಕಿ ರಾತ್ರಿ ಹೋಗದ ಅಲ್ಲೇ ತುಗಾಕ್ ಬಿಡ್ತೀನ ಎಸಿಗೆ ತಾನೆ ಮಣಕ್ತವ ನಾಳೆ ಚಂದ. ಒಣಗ್ಲಕ್ಕ ಮತ್ತ.
ಆಯ್ತಾ ಹ್ಮ ಹಾಗಂಗೆ ಬಾಡತ್ರ.
ಹ್ಮ್ ಹ್ಮ್.
ಕುತ್ತ.
ಮತ್ತೇನ್ ಇಲ್ರಪ್ಪಾ ಮಂಡ್ಯಾಡದ ಟ್ಯೂಷನ್ ಕಳಸ್ತೀಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಂದಾರ ಇವತ್ತ ಕಳಸ್ಬೇಕಂದ ಮತ್ತ ಯಾಕೋ ಬೆಟ್ಟ
ಕಳ್ಸು ಒಂದೇ ತಾರೀಕು ಸ್ಟಾರ್ಟ್ ಆಗ್ತದ
ಹ್ಮ್ ಅಲ್ಲೇ ಅವರು ಮೇಲೆ ನೆಮದಾಗೆ ಕೆಲ್ಸ ಮಾಡ್ತಾರ ಅವರು ಅವ್ರಿಗೆ ಗೊತ್ತನದ ಸರ್ ಮಮ್ಮ ಕಳ ವತಿ ಜಾಗತ ಸಲೈನ್ ನ ತೋತಾರೆ ರ ಇವ್ ಮತ್ ಹ್ ಸರ್ ಹಳ್ತಾರ ನಂಬಲ್ಲೇ ಹಾಕಿವವಿ ಟ್ಯೂಷನ್ ಕಾ ಅಂತ ಹೇಳಳ್ಕ ಅನ್ಕೊಂಡ್ ಅವ್ರ ಜ ತೋತಾರ ಶ ಶ್ರವಂತ ಶ್ರವಂತ ಆಕಚನ್ ಶ್ರವಂತ ಅಲ್ಲ ಮತ್ತೆನ ನೋಡ್ರಪ್ಪ ಹೇಳ್ಬ ನೀವ
ಹ ಏನ್ಿಲ್ಲ ಸರಿತ ಇಡ್ಲಂದ್ರ ಗೊತ್ತಿಲ್ಲ ಯ
ಹ್ಮ್ ಹ ಸಟ್ಟ ಹ್ಮ್ ಯಾಕ ಹ್ಮ್ ಮತ್ತಸ್ತ
ಹ್ಮ್
ಎಷ್ಟನ ಹರ್ಚು ಸೌ ಸೌ ಹತ್ತು.